ಹಲೋ
ಕೇಳುಸ್ತಿದ್ಯಾ?
ಆ
ಕೇಳುಸ್ತಿದ್ದಪ್ಪಾಂದೆ
ಹ್ಮ್ ಕೇಳುಸ್ತೈತ್ ಹೇಳು. ಆ?
ತಾಗ್ ನಂಗ್ ಇನ್ನು ಒಂದ್ ಹೆಣ್ಣು ಗತಿ ಇಲ್ಲ. ಇಂಗ್ ಮದುವಾಗಿರ ಹುಟ್ಟುಸ್ಬಿಟ್ಟು ಮತ್ತೆ ಇಲ್ ಡವ್ ಹೊಡೀತಾನಲ್ಲ ಅಂದ್ರೆ ಹೆಂಗ್ ಹೊಟ್ಟೆ ಉರಿಯುತ್ ಹೇಳು.
ಹ್ಮ್ ಮಾನ ಮರ್ಯಾದೆ ಇಲ್ದಿದೊರಲ್ವಾ ಆ ಕೆಲ್ಸ ಮಾಡೋದು? ನಾವು ಯಾವ್ದೋ ನಮ್ದು ಯಾವ್ದ ಆರ್ಥೋಡಕ್ಸ್ ಫ್ಯಾಮಿಲಿ ಅಂತಾರಲ್ಲಾ ಹಂಗ ಆರ್ಥಡಕ್ಸ್
ಆರ್ತಡಾಕ್ಸ್ ಫ್ಯಾಮಿಲಿಯಾ ಹ್ಮ ಅದಕ್ಕೆ ಬಂದ್ ಬಿಟ್ಟು ಮೂಗರ್ಲಿ ಕುತ ಕಿಂಗ್ಸ್ ಸೇರಕೊಂಡು ಕಿಂಗ್ಸ್ ಸಿಗರೇಟ್ ಹೊ ಅಥೆಡೆಕ್ಸ್ ಪ್ಯಾಮಿಲಿ ಅವರು ಹ್ಮ ಹ್ಮ್ ಅದೇ ಹಿಂಗೆಇರ ಬೇಕು ಬೇರೆ ಆಗಲ್ಲಾ
ಬೇರೆ ಎಲ್ಲಾ
ಹುಂ ಹುಂ ಹುಂ ಹುಂ
ನೀ ಮಾತ್ರ ಡೈಲಿ ಬಿಡಿ ಸೆದಅವ್ರ ಕಣೆಯಾ
ನಾ ಅರ್ಧ ಗಂಟೆಗೆ ಒಂದ್ಸರಿ ಹೇಳು ಒಂದ್ ಅವರ್ ಒಂದ್ಸರಿ ಹೇಳು ಹ್ಮ್ ಕೆಲ್ಸ ಕೋದ್ರೆ ಒನ್ ಅವರ್ಗ ಒಂದ್ಸರಿ ಕಾಲ ಕೂತ್ರೇ ಅರ್ಧ ಗಂಟೆಗೆ ಗ ಒಂದ್ಸರಿ. ನಮಗೆ ಸಾಲದೇ ಇಲ್ಲಾ ನಮ್ಗೊಂಥರಾ ಚೆ ಒಳ್ಳೆ ಹೆಣ್ಣುರು ನಂಗೆ ಒಂತರಾ ಬೆಳಿಗ್ಗೆ ಈಗ ಅನ್ ಕೋಂಡಣ್ಣ ಸ್ವಲ್ಪ ಜ್ವರ ಬಂದಾಗ ಐತಿ ಫೋನ್ ಕಟ್ ಮಾಡಿದೆ ಬೆಳಗ್ಗೆ ಅವು ಹಂಗೆ ನೆನಸ್ಕೊ ಕೊಂಡ ಹೋಗ್ಲೇ ಬೇಡಾ ಹೋಗ್ಲೇ ಬೇಡ ಹೋಗಲೇವಾ ಹೋಗಲೇ ಬೇಡಾ ಅ ಹಂಗೆ ಮನಕೊಂಡೆ ಎ ಆಯಿತು ಮಾಮುಲಿ ಮಾಮುಲಿ ಟೆನ್ಸನ ಇರುತ್ತಲ್ಲಾ ಹೆಂಡ್ತಿ ಮಕ್ಕಳು ಅದು ಅಂದನ್ಕೊಂಡು ಅವೆಲ್ಲಾ ಸುರುವಾಯ್ತು ಸರಿ ಅದ ಮುಗಿಸ್ಕೊಂಡು ಎಲ್ಲಾ ಆಯ್ತು. ಹೊ ಕಡೆ ಫ್ರೆಶ್ ಆಗ ಒಂದು ಈಗ ಒಂದು ಅರ್ಧ ಗಂಟೆ ಮುಂಚೆ ಕಡೆಫ್ರೆಶ್ ಆಗ ಒಂದು ಬಿಡಿಸಿ ಸೆಕಂಡ ಎಲ್ಲ ಮಾಡ್ಕೊಂಡು ಮಕ್ಕಳು ಫೋನ್ ಮಾಡರು ಅಪ್ಪ ಫೋನ್ ಮಾಡಸಿದ್ ಮಕ್ಕಳು ಕೈಲಿ
ಹುಂ
ನನ್ ಮಗಳು ಒಬ್ಳು ಐಸ್ ಕ್ರೀಮ್ ಬೇಕು, ಇನ್ನೊಬ್ಳು ಚಿಕನ್ ಬೇಕು, ಇನ್ನೊಬ್ಳು ಕಬಾಬ್ ಬೇಕು, ಚಿಕನ್ಂದ್ರೆ ಕಾವ ಬೇರಯಾ ಒಬ್ಬಳು ಕಾವ ಬೇಕು ಒಬ್ಳು- ಚಿಕನ್ ಬೇಕು ಒಬ್ಬಳ ಐಸ್ ಕ್ರೀಮ್ ಬೇಕು ಹಾ
ಹುಂ
ಯ್ ಆವೋತಿಕ ತಾವ ಆವತಿಕವ ಅಂತೆ ಎಲ್ಲ ಮಾತಾಡ್ಸಿ ಬೀಟ್ಟು ಎಲ್ಲಾ ಮಾಡ್ಬಿಟ್ಟು ಫ್ರೆಶ್ ಆಗಿ ಒಂದ್ ಎರಡು ಬಿಡಿ ಸೆದೆ ಹಿಂದ ಗುಟೆ ನಮ್ಮ ಮಳವಳ್ಳಿ ಅವರು ನೆನ್ಪಾದ್ರು ಟೈಮ್ ಆಗ್ಬಿಟ್ಟೈತೆ ಆ ಹಾಗಲ್ಲಾ ನಾಳೆ ಹೋಗ್ ಬಿಟ್ಟು ಒಂದು ಚಾಕ್ಲೇಟ್ ತಗೊಂಡ್ ಹೋಗ್ಬಿಟ್ಟು
ಇಲ್ ಹದ ಅದ ಆದು ಹುಂ ಇದ್ಯಾವ ಇದು ಯಾವ್ದ ಚಾಮರಾಜ ಪೋಲಾಟ ಅಂತ ಇದಲ್ಲಾ ಕೆಳಗಡೆ ಬಲ ಈ ಕಡೆ ಈ ಕಡೆ ಒಂದ್ ನಿಮಷ ಬಾರ್ಲ ಹ್ಮಕ ಓ ಹೊ ಹೊ ಹೊ ಹೊ ಹೊಸ ನಮ್ಗಿಂತ ಜಾಸ್ತಿ ನಿಂಗಗೆ ಬಂದಲ್ಲಪ್ ಲೋಕಾಕ್ಸರದು ಇನ್ನು ಆಗ್ಬತ್ಂದ್ರೆ ಲೋಕ ಅಕ್ಷರದ ನನಗ್ ಬಂದಿರೋದ ಬರೇ ಒಂದ್ವರೇ ಸಾವಿರಾ ಐದ ಸಾವಿರದ ಮುನ್ನೂರವತ್ತು ಇನ್ನು ಪೆಂಡಿಂಗ್ ಐತೆ ನಾನ್ ನಿಂದ್ ಬರಿ ಐದ್ ಸಾವಿರ ಐತೆ ನಾ ಇನ ಹದಿನೈದು ಸಾವಿರಾ ಪೆಂಡಿಂಗ್ ಐತೆ ಎಲ್ಲಿಂದ ಬರತದೆ ಆಮೇಲೆ ಅಮೌಂಟ್ ಜಾಸ್ತಿ ಹೇಳಪ್ಪ ಆಕಂಗಿಲ್ಲ ಹಂಗಾರೆ ಹ ಅವ್ರ ಸರಿ ಆಯ್ತು ಮಾಡದಿರ್ಲಿ ವ್ಯಾಲಿಡೇಷನ್ ಮಾಡ್ತ ಬತ ಇಲ್ವಲ್ಲ ವ್ಯಾಲಿಡೇಶನ್ ಎಲ್ಲ ಮಾಡಿದ್ರೆ ಬುಡು ಬರ್ತದಲ್ಲಾರ ಅನ್ಬೋದು ವ್ಯಾಲಿಡೇಸ್ನೇ ಆಯ್ತಿಲ್ಲ ಅವನ್ ಮೆಸೇಜ್ ಮಾಡಿದ್ರೆ ಆಯ್ತದೆ ನಿಧಾನಕ್ಕೆ ಆಯ್ತದೆ ನಾಳೆ ಆಯ್ತದೆ ನಾಳೆ ಆಯ್ತದೆ ಅಂತಾ ಇನ್ ಯಾವದ ಆಯ್ತದ ಗೊತ್ತಿಲ್ಲ.
ಹ್ಮ್.
ಹಲೋ.
ಎಳಪ್ಪ ಎಳಪ್ಪ ಹೇಳಪ್ಪ.
ಹ್ಮ್ ಹೇಳ ಹೇಳ ಹೇಳ
ಇದ ಅಷ್ಟೇ ಆಮೇಲೆ ಫೋನ್ ಮಾಡ್ಕೊಂಡು ಇದು ಮಾಡ್ಕೊಂಡೆ ಈಗೊಂದ ಅರ್ಧ ಗಂಟೆ ನೆನಪಾಯ್ತು. ಟೈಮ್ ಆಗ್ಬಿಟ್ಟೈತೆ ಇನ್ನ ಹೋಗಕೂ ಆಗಲ್ಲ. ನಾನ ನೆನೆಸ್ಕೊಂಡಾಗದೇ ಮುಳುವಳ್ಳ.
ಓಹ ನಾಚುಗಟ್ಟರು ಮತ್ ಪೋನ ಎಲ್ಲಿಗೆ ಅಂತ ಬೇರೆ ಕೇಳ್ತೀನಿ.
ನಾನ ನೆನೆಸ್ಕೊಂಡಾಗಲೇ ಐದುವರೆ ಅಷ್ಟಾಗಿತ್ತು ಅವರ ಸ್ಕೂಲ್ ಬುಡೋದೆ ನಾಕು ಮುಕ್ಕಾಲು ಅಂದ್ರೆ ಕಾಲೇಜ್ ಬುಡೋದೆ ನಾಕು ಮುಕ್ಕಾಲು ನಾಕು ಮುಕ್ಕಾಲಕ್ ಬಿಟ್ರೆ ಐದ ಗಂಟೆಗ ಏನ ಬಸ್ ಇದಿಯಂತೆ.
ಹ್ಞೂ.
ಅದನ ಕ್ಯಾಚ್ ಮಾಡಮ ಅಂತ ಬೆಳಿಗ್ಗೆ ಅನ್ಕೊಂಡೆ.
ಹ್ಮ್.
ಒಂದು ಎರಡು ಗಂಟೆ ಎಷ್ಟೊತ್ತಿಗೆ ನರಸೀಪುರ ಬಿಟ್ರೆ ಮೂರ್ ಗಂಟೆಗೆ ಮಳುವಳ್ಳಿ. ಒಂದ ಅರ್ಧ ಗಂಟೆ ಅಂಗ ಟೈಮ್ ಪಾಸ್ ಮಾಡಕೊಂಡು ಒಂದು ಐದನೂರ ರೂಪಾಯಿ ಕಿತ್ಕೊಂಡ ಓನರ ಹತ್ರಾ ಒಂದ್ ನಲ್ಕ ಗಂಟೆ ಅಟೋ ಅಂಗಡಿ ಹತ್ರ ಬಂದಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ನಾಲ್ಕು ಮುಕ್ಕಾ ಐದು ಗಂಟೆಗೆ ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ. ಮೀಟ್ ಮಾಡ್ಕೊ ಬರವ ಅಂತ ಅನ್ಕೊಂಡಿದ್ದೆ ಟೈಮ್ ತಗೊಂಡ್ ನೋಡ್ರ ಇಲ್ಲಿ ಐದುವರೆ ಆಗತಿ. ನಾನಿಲ್ಲ ಐದುವರೆಗೆ ಬಿಟ್ಟು ನನ್ ಆಗಲ್ಲ ಬಿಡು ಸೀನ್ ಅಂದ್ಬಿಟ್ಟು ಏನ್ ಹೋಗಿಲ್ಲ.
ಹ್ಮ್.
ನಾಳೆ ಬೆಳಗ್ಗೆ ಫ್ರೆಶಾಗಿ ಎದ್ಬಿಟ್ಟು. ಶಿಸ್ತಾಗಿ ಹೋಗ್ಬಿಟ್ಟು ಎಂ ಟುವರೆ ನರಸೀಪುರ ಬಿಟ್ರೆ ಒಂಬತ್ತು ಗಂಟೆ ಪುರಿಗಲಿ ಮುಖ ನೋಡ್ ತಿನಿ ಒಂಬತ್ತುವರೆಗೆ ಮಳವಳ್ಳಿ ಬಸ್ ಸ್ಟ್ಯಾಂಡ್ ಇಳಿದ್ರೆ ಅಲ್ಲಿ ರಿಯಲ್ ಮೀಟ್ ಆಗುತ್ತೆ ಅಲ್ಲಿ ಮಾತಾಡ್ಸಬೇಕು ಸಾರಿ ಅಂತೇಳ್ಬಿಟ್ಟು. ಚಾಕ್ಲೆಟ ಪಾಕ್ಲೆತ ಎಲ್ಲಾ ಕೊಟ್ಬಿಟ್ಟು ಹ್ಮ್.
ಹ್ಮ್.
ಬ್ರೋ ಗುರು ಒಂದ್ ನಿಮಿಷ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ
ಹ್ಮ್.
ಹುಡುಗಿ ಆ ತರಾ ಇಲ್ಲ ಬ್ರೋ ಸೀರಿಯಸ್ ನಂಗೆ ನ ನಂಗೆ ಒಂತರ ಅಸಹ್ಯ ಅನ್ಸುತ್ತೆ ನಂಗೇನೆ ಯಾಕಂದ್ರೆ ನಂಗೂ ಇಬ್ರ
ಗಲೀಜು ಗಲೀಜು ನೀನು
ಏ ಯಾಕೆ ನಂಗೂ ಇಬ್ರ ಹೆಣ್ಮಕ್ಳುವ್ರೇ ಇಲ್ಲ ಅಂತಂತಲ್ಲ ಹಾಂ.
ಎ ನೀನು
ಪ್ಯೂರ್ ಗೋಲ್ಡ್
ಹ ಏನ್ ಗಲೀಜು.
ಏನಂದ್ರೆ ಏನಂಗ ಗೊತ್ತಿಲ್ಲ ಒಂದ ಇನ್ನೊಂದು ವಿಷಯ ಏನ್ ಗೊತ್ತಾ ಏ ಆಥರ ಎಲ್ಲಾ ಏನಿಲ್ಲ ನನ್ ಫೀಲಿಂಗ್ ಹ ನನ್ ಫೀಲಿಂಗ್ ನಿಂಗ ಹೇಳ್ತೀನಿ
ಮುಂಗಾರು ಮಳೆ ಫಿಲಮ್ ನೋಡಿದೆ ಅಲ್ವಾ. ಹ ಗಣೇಶ್ ಮೋರಿ ಒಳಗ್ ಬಿದ್ಕೊತಾನೆ ಗೊತ್ತಾ
ಗೊತ್ತು ಗೊತ್ತು.
ಆ ಮೋರಿಗಿಂತ ಗಲೀಜು ನೀನು
ಏ ಹಂಗೆಲ್ಲ ಏನಿಲ್ಲಾ ಅ ಒಂದ ಫೀಲಿಂಗ್ ಹೇಳ್ತಿನಿ ಒಂದು ಫೀಲಿಂಗ್ ಹೇಳ್ತೀನಿ ನಿಂಗೆ ಹ್ಮ್ ಅರ್ಥಾ ಆದ್ರೆ ಅರ್ಥ ಮಾಡ್ಕೋ ಇಲ್ಲಾರ ಇಲ್ಲಾ ಹ್ಮ್ ಈ ಹಳೆ ಕಾಲದ ಗಾದೆ ಹೇಳ್ತಾರೆ ಮನೆ ಹೆಣ್ಮಕ್ಕಳು ಅ ಸೊಸೆಯಗಾಗಿರ್ಲಿ ಮಗಳಾಗಿರ್ಲಿ. ಯಾರಾರರು ಆಗಿರ್ಲಿ ಬಟ್ ಮನೆ ಹೆಣ್ಮಕ್ಳು ಆಚಕಡೆಯಿಂದ ಕಡೆಯಿಂದ ಬಂದಿರ್ಲಿ ನಮ್ಮನೆಯವರು ಆಗರ್ಲಿ ಯಾರೋ ಒಬ್ರು. ಆಚೆ ಕಡೆ ಬಂದಿರೋ್ರೆ ಸೊಸೆರು ನಮ್ಮನೆಯವ್ರ ಹೆಣಮ್ಮ ನಮ್ಮನೆ ಅಕ್ಕ ತಂಗಿರು. ಹೇಳ್ತಿರು ಈ ತರ.
ಹ್ಮ್ಮ್
ಸದಾ ನಗ್ತಾ ಇರ್ಬೇಕಂತೆ.
ಹ್ಮ
ಸದಾ ನಗ್ತಾರೆ ಅದು ಮನ.
ಹಸಣ್ಮುಖಿ.
ನಗ್ತಾ ಇರ್ಬೇಕಂತೆಲ್ಲ. ಚ್ಚ ಕಡೆಯಿಂದ ಬಂದ್ರೆ ಹೆಣ್ಮಕ್ಳ ಆಾಗಿರ್ಲಿ ಅದು ನಮ್ಮನೆ ಹೆಣ್ಮಕ್ಳಾಗಿ ನಮ್ಮನೇ ಇಡ್ತೀರ್ಗರ್ಲಿ. ಅಕ್ಕ ತಂಗಿರ ಆಗಿರ್ಲಿ ತಾಯಿ ಆಗಿರ್ಲಿ ಯಾರೂ ಆಗಿರ್ಲಿ. ನಗ್ತಾ ಇರ್ಬೇಕಂತೆ ಬಟ್ ಆ ಹುಡ್ಗಿಗ್ ಬ್ರೋ ನಂಬ್ತ ಬಿಡ್ತೀವ.
ನಗತಾ ಇರಬೇಕು ನಗ್ನ ನಾಗನಗ್ತಾ.
ಟ್ವೆಂಟಿ ಫೋರ್ ಅವರ್ಸು ಯಾವಾಗಲೂ ಖುಷಿಯಾಗಿರುತ್ತೆಬ್ರು.
ಹಾ
ಯಾವಾಗ ಯಾವಾಗ ನುಗ್ತಾ ಇರತ್ತೆ. ಯಾವಾಗ್ಲುೂ ನ ಈಗ ನ ಫೇಸ್ ನೆನೆಸ್ಕೊಂಡ್ರ ನಂಗೆ. ನನ್ನ ಇಮ್ಯಾಜಿನ್ ಮಾಡ್ಕೊಬೇಕು. ದ್ರು ಕೂಡ ಸಪ್ಪಿ ಇರೋದು ಬೇಜಾರ್ ಇರೋದು ಅದನ್ನ ನ ಕಂಡು. ಕಾಣಿಸಲ್ಲ.
ಹ್ಞೂ
ಬರೀ ನಗ್ತಾ ಇರೋದು. ಹ್ಞೂ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸು. ಬರೀ ನಗ್ತಾ ಇರೋದೆ ಅವತೇಏನ ಹುಷಾರಿಲ್ವಂತ.
ಇರು ಒಂದ ನಿಮಷ ಬರತ್ತ ಇದ್ರ... ಮತ್ತೆ. ಹ ಮತ್ತೆ ಹೇಗ ಇದ್ರಿರೋ. ಮ ಅದದ ಫೋನ್ ಮಾಡಿದ.. ಬಾಲು ಮಾಡ. ಹಾ ಹಾ.... ಹಲೋ. ಹ್ಮ್ ಹೇಳೋ ಕಂಟನೀವ್ ಮಾಡೋ ನಿ.
ಟ್ವೆಂಟಿ ಫೋರ್ ಅವರ್ಸು ಸುಮ್ಮನೆ ನಗ್ತಾ ಇರತ್ತೆ ಗುರು. ಅಂದ್ರೆ ಕಿಲ ಕಿಲ ಅಂತ ನಕೊಂಡು.
ಹ್ಞ
ಆ ಕಾರನನೇ ಗೊತ್ತಿರಲ್ಲ ಸಣ್ಣ ಸಣ್ಣ ವಿಷಯಕ್ಕೆ. ಸಣ್ಣ ಸಣ್ಣ ವಿಷಯಕ್ಕೆ ಕಿಲಗಿಲ ಅಂತ ನಕ್ಕೊಂಡು ಖುಷ್ ಖುಷಿಯಾಗಿ. ಅದೆ ಏನೋ ಒಂರ ನಂಗೆ ಅದಕ್ಕೋಸ್ಕರ ಇವತ್ತು ನಂಗೆ ಕೆಟ್ಟ ತರದದಲ್ಲಿ ಮಾಡ. ಕೆಟ್ಟರದಲ್ಲಿ ಏನಾದ್ರು ಆಸೆ ಇರ್ಬೇಕು ನಂಗ ಅದು ಇಲ್ವೇ ಇಲ್ಲ ನಂಗೆ. ಹೆಂಗಬೋದು ಹೇ.. ಏನ್ ಮದುವೆಯ ಹಿಂಗ ಮಾಡ್ತಾನೆ ಅನ್ಕೋಬಹದು ನೀನು. ಬಟ್ ಆ ಕೆಟ್ಟದಲ್ಲ ನಂಗೆ ಒಂದು ಒಂದ್ ಪರ್ಸೆಂಟ್ ಕೂಡ ನಗೆ ಇಂಟ್ರೆಸ್ಟ್ ಇಲ್ಲ ನಂಗೆ.
ಹ್ಮ್
ನಂಗ ಅಂದ ಇಂಟ್ರೆಸ್ಟ್ ನಂಗೆ ಇಲ್ವೇ ಇಲ್ಲ ನಂಗೆ ಅದು ಏನ್ ಕಿಲಕಿಲ್ಲ ಅಂತ ನಕ್ಕೊಂಡು.
ಹ್ಞೂ
ಹಾ ಪುಷ್ಪ ಅವರ ಕೈ....
ಹ್ಮ್
ಎ ನಂದ್ಲೆ ಎ ಇ ಎಕಡೆ ಊರು ಪಳಂದನಂಗೆ ಆಮಟಿಗೆ ಮೈದೀಿನಿ ಹ್ಮ ಯಾವಾಗ ನೋಡು ಖುಷಿ ಇದಾ ಗೊತ್ತಾಗಲ್ಲ
ಹ್ಮ
ಬಿಸ್ ನಾಳೆ ಏನಾರ ಅವಳು ಏನಕ ಹೇಳದ್ ಒಂದೇ ವಿಷಯ. ಯಾವಾಗ್ಲು ನಗ್ತಾಇರ್ತಯಲ್ಲ ಯಂಗೆ. ಹ್ಞ ಮೊನ್ನೆೇ ಏನು ಶನಿವಾರ. ಹ ಮನ್ ಚಿತ್ರಣ ಮಾಡಿದ್ರಂತೆ ಚಿತ್ರಣ ಇಷ್ಟಂತ್ರೊಳ್ಳಿಗೆ. ಚಿತ್ರನ್ನ ತಿಂದಿಲ್ವಂತೆ ಹ್ಞೂ ಹಂಗೆ ಬಂತು ನಾನು ಹೋದೆ ಯಾಕೆ ಸಪ್ಪಗಿದ್ದಲ್ಲ ಏನು ಸಮಾಚಾರ ಚಿತ್ರನ್ನ ಮಾಡಿದ್ರು ಮನೇಲಿ ನಾ ಊಟ ಮಾಡದಿಲ್ಲ. ಸರಿ ಬಾ ನಾಷ್ಟ ಮಾಡು ಬಾ ನಾ ಇದ್ ಮಾಡ್ಕೊಡ್ತೀನ್ ಬಾ ನಾಷ್ಟ ಮಾಡು ಬಾ ಏನ್ ಬೇಡ. ಸರಿ ಮಧ್ಯಾಹ್ನಕ್ಕೆ ಕಾಲೇಜ್ ಅಲ್ಲೇ ಕ್ಯಾಂಟೀನ್ ಇದಿಯಾ ಇಲ್ಲ ಮ ತಿಂತಯ ಏನು ಇಲ್ಲ ಅದನ್ನು ಖುಷಿಯಿಂದಾನೇ. ಅದನ್ನು ಖುಷಿಯಿಂದಾನೆ ಬೆಳಗ್ಗೆ ತಿಂಡಿ ಮಾಡಿಲ್ಲ ಮಧ್ಯಾಹ್ನಕ್ ಊಟನೂ ಇಲ್ಲ.
ಹ್ಮ್
ನಾನ ಕರಿತಾ ಇದ್ದೀನಿ ನಾಷ್ಟ ಮಾಡ್ಬು ಕರಿತಾ ಇದೀನಿ ಅದದು ಒಂದು ಖುಷಿಯಿಂದಾನೇ ಇಲ್ಲ ನಾ ಇರ್ತಿನಿ. ನೋರ್ ಮಳೆಗರತಿ ಏನ್ ತೊಂದ್ರೆ ಇಲ್ಲ ಖುಷಿ ಅಂದ್ರೆ ಮೊಖ್ದಲ್ಲ್ ಆ ಸ್ಮೈಲು. ಮನ್ಸಲ್ಲಿ ಮನ್ಸ ಮೊಕದಲ್ ಬೇಡ ಮನ್ಸಲ್ಲಿ ಆ ಖುಷಿ ಹಯ್ಯಪ್ಪಾ ಏನೋ ಒಂಥರ.
ಹಟ ನಾಳೆ ಹೋಗ್ತೀನಿ ನಾಳೆ ಹೋಗಿ ಫಸ್ಟ್ ಭೇಟಿ ಆಗ್ಬಿಟ್ಟು ಒಂದು ಚಾಕ್ಲಲೆಟ್ನ ಕೊಟ್ಬುಟ್ಟು ಸೋರಿ ಅಂತ ಹೇಳ್ಬಿಟ್ಟು
ಯಾವ್ದು ನೂರು ರೂಪಾಯಿದಾ ಇನ್ನೂರು ರೂಪಾಯಿದಾ ಮುನ್ನೂರು ರೂಪಾಯಿದಾ.
ಅಷ್ಟೊಂದು ಟ್ವೆಂಟಿ ಅಥವಾ ಫೋರ್ಟಿ ಅಷ್ಟೆ ಅದಲಿ ಗಂಟೆ ಎಲ್ಲ ಹೋಗಲ್ಲ ನಂತವ್ ಕಾಸು ಇಲ್ಲ ಅಷ್ಟೊಂದು. ಹ ಹ ಹ ನೀ ಯಾರ್ ಗುರು ಫ್ರೆಂಡು ಕನಯ್ಯ ನೀನು.
ನಾನೇ ನಾನೇ ಸಾಪಾಕ್ತೇನೆ ಈಸ್ಕಬಾರ್ದು.
ಹಾ ಅದಕ್ಕ ಅದಕ್ಕ ಈಸ್ಕತ್ತ. ನನ್ನಂತ ಒಳ್ಳೆ ಗಂಡಗ್ ಸಿಕ್ದೆ ಇನಂತ ಪಾಪಿಗ್ ಸಿಕ್ಕಾ.
ಹ್ಮ್ ಹೌದು ಯಾರ್ ಪಾಪ ಅಂತ ಗೊತ್ತಾಯ್ತದೆ.
ಅದ್ಕೆ ಪಾಪಿ ಆಗಿರ ಹೊತ್ತಿಗೆ ಮೂವತ್ತಾರ ಎಣ್ ಕಾಣದೆ ಕೂತಿರೋದು ಹ್ಮ್. ನಾನು ಇಪ್ಪತ್ತ್ ಮೂರಕ್ಕೆ ಮದುವೆ ಆಗಿ ಮೂವತ್ತಕ್ಕೆರಣಡು ಮಕ್ಳು ಉಡ್ಸ್ಕೊಂಡು ಹ್ಮ್ ಆರಾಮಾಗಿದ್ದೀನಿ ನನ್ನ್ ಹೆಸ್ರು ಹೇಳ್ತಾವ ಹೇಳು. ಆರಾಮಾಗಂತೂ ಇಲ್ಲ ಒಪ್ಕೊತೀನಿ ಆ ಮನ ಹೆಸರಿ ಹೇ ನನ್ ಹೆಸರು ಹೇಳ್ತಾರ ಗುರು ಎಡವಾ ನನ್ ಹೆಸರು ಹೇಳ್ತಾವ ಯಾರ್ ಮಗಳ. ಗಿರಿಯಾಳ್ ಮಗಳು ಹ ಎರಡು ಹೆಸರು ಹೇಳ್ತಾವ. ಹ ನಿನ್ ಹೆಸರು ಹೇಳರು ನಿನ್ ಹೆಸರು ಯಾರು ಹೇಳರು. ನಿನ್ನೆ ಹ್ಮ್ ಯಾರು ಹೇಳಿದ್ರೂ ಪರವಾಗಿಲ್ಲ ಹ್ಮ್.
ಹ್ಞೂ
ಸರಿ ಆಯ್ತು ಸಾಯ ಕಳಗಾಲದಲ್ಲಿ ಏನ್ ನೀವ್ ಅಪ್ಪ ಒಂದು ಹ ಅರ್ಧ ಎಕ್ರೆ ಒಂದ್ ಎಕ್ರೆ ಜಮೀನ್ ಪಮೀನ್ ಏನ ಮಡಗಿರ್ಬೇಕು ನಿನ್ನ್ ಹೆಸ್ರಗ್ ಬರ್ದಬುಡು. ಹ ಹ ಹ ಹ ಹ್ಮ ಹ್ಮ ನನ್ಗ್ ಯಾರು ಇಲ್ಲ ಎಡ್ತಿ ಮಕ್ಕಳು ಯಾರ ಇಲ್ಲ ನಂಗ. ನ ಫ್ರೆಂಡ ಒಬ್ಬ ಅವನೆ ಅವನಗ್ ಬರ್ದಬುಡ್ತೀನಿ ಬರ್ದಬುಡು. ಹ ಹ್ಮ ಹ ಶಿವ. ಏಯ್ ಸಾಕು ಅಷ್ಟೇ ಎಲ್ಲ ಕ್ಕೇಳಲ್ಲಾ ಗುರು ನಿಮ್ಮವರು ಜಾಸ್ತಿ ಗೋಲ್ಡ್ ಪಾಲ್ಡಂತೆ ನಂಗ ಗೋಲ್ಡ್ ಮೆಡಲ್ ಆಪಾಟಿ ಆಸೆ ಇಲ್ಲ ಬಿಡು ನೀ ಕೊಟ್ಟನು ಆಗದಂಗ ನಿಮ್ಮವರಲ್ಲಿ ಸ್ವಲ್ಪ ಗೋಲ್ಡ್ ಪಾಲ್ಡು ಜಾಸ್ತಿ ಅಂತೆ
ಹ್ಮ್ಮ್.
ಹ ನಂಗ ಆಗ್ಲೆ ಗೋಲ್ಡ್ ಮೇಲೆ ಅಷ್ಟ ಆಸೆ ಇಲ್ಲ ಆಸ್ತಿ ಮೇಲೆ ಆಸೆ ಐತೆ ಮನೆ ಜಮೀನು ಹೊಲ ಗದ್ದೆ ಅದ್ರ ಮೇಲೆ ಆಸೆ ಆಯ್ತಿ ಮನೆಗಿನೇ ಅಂದ್ರ ಈಗ ಗೋಲ್ಡ್ ಪಾಲ್ಡ ಎಲ್ಲಾ ಬೆಡಾ ಎರಡು ದಿನಾನು ಬರಲ್ಲ ಅವೆಲ್ಲಾ ಬೇಡ ಸ್ಹ ಊಹು
ಹ್ಮ್ ಸರಿ ಆಯ್ತ್